ಹ
ಓ ಹಾ
ಕ ಆತದಿಲ್ಲ
ಹ ಕೆವಸಂದಡೋ
ಹ್ಮ್ ಏನ್ ಮಾತ ಕತಿ ಆರಾಮ್ ನೀವು
ಹನ್ ಆರಾಮ
ನೀ ಏನ್ ಮಾಡಕತ್ರಿ
ಏನಿಲ್ಲವಾ ಸುಮಕತೀನಿ
ನಾನು ಸುಂ ಕುಂತೀನಿ ಆಯಿ ಮುಕ್ತ
ಹ್ಮ್ ಎಲ್ಲ ನರ ಆರಾಮಾರ
ಹ್ಮ್ ಹಣಮ್ಮ
ಹಣಮನ ಆರಾಮ
ಹ್ಮ್ ಆರಾಮಿ ಎಲ್ಲಾರ ಆರಾಮಿ ಆಾಯಿ ಏನ್ ಮಾಡಕತ್ತ
ಹಯ ಅದೇ ಸ ಅ ನಮ್ಮ ಅಣ್ಣ ಮಗಲ್ಲ ನವೀನ್ ಅಣ್ಣ ಜವಳ ಇದ ಅಲ್ಲಿ
ಹಾ ಹಾ
ಹ್ಮ್ ಹ್ಮ
ಸೆ ಹ ಹೋಗ್ಬೇಕನ್ ಸಂಜೆಕ್ಕೆ ಸಂಜೆ ಕೋವ ಮತ್ತ ಸಂಜೆಕ್ ಹೋಗ್ಬೇಕೆ ನಂದೆ ಮತ್ತ
ಎಲ್ಲವಾ ಹೋಗಣ
ಹ್ಮ್ ಹ್ಮ ಮತ್ತ ಹೋಗಿ ಊಟ ಆರ ಮಾಡ್ಕೊ್ ಬರ್ಬೇಕಿಲ್
ಮಾಡ್ಕೊಂಡಿದ್ ನಾವು ಎಲ್ಲ ಹಲ್ಪ
ಹಾ
ಹ್ಮ ಪನಗದು ಒಲ್ಬ
ಹೌದಾ
ಹ್ಮ ಮಟು ತ ಮಾಡಾರ್ನಫುಲ್ ಜಗೇಗಪಟ್ಟ ಕೆಲಸ ಮುಕ್ಕನ್ ಪ
ಹ್ಮ್ ಹ್ಮ್
ಹ್ಮ್
ಹ ಹ್ಮ್
ಹೋಗಿ ಇರ್ತವ ಪೇಶಂಟ್ಗಳು ಏನ್ ಮಾಡ್ತನ
ಹ್ಮ
ಪೇಷೆಂಟ್ ಕಡಿಮೆಿದ್ರ ಡ್ಯೂಟಿ ಚಛಲೋ ಅನ್ನಿಸ್ತಾರೆ ಪೇಶಷೆಂಟ್ ಜಗ್ಗ ಕುತ್ಿಗೆ ಬರ್ ವಾಕರಣ ಮಾಡ ದಿಯಪ
ಹ್ಮ್ ಹ್ಮ್ ಇಪ್ಪ ಇವತ್ತು ಆರಾಮ್ ಇನ್ನೋಡುರ ಸಂಡೆ ಹುಡುಗರು ಸಾಲೆ ಇಲ್ಲ ಹ್ಮ್ ಮತ್ ನಾಳೆ ಹುಡುಗರ್ ಕರ್ಕೊಂಡ್ ಹೋಗೋದು ಬಿಟ್ಟ ಬರೋದು ಕರ್ಕೊಂಡ್ ಬರೋದು
ಹ್ಮ್
ಸಾಕ್ ಸಾಕ್ ಆಗ್ತದ
ಹ್ಮ್
ಅವಕ್ ಹೋಮ್ ವರ್ಕ್ ಮಾಡಸದು ಊಟ ಮಾಡ್ಸದು ಸಂಡೆ ಇವತ್ತ ಆರಾಮ್ ಮಾಡ
ಹ್ಮ್
ಬ ಏನ್ ಮುಟ್ಟೋದ ಕೆಲಸ ಮನೆಯಂದ ಮನೆಯೊಂದು ಕೆಲ್ಸ
ಮನೇನ್ ಕೆಲ್ಸ ಏನ್ ಮಾಡೋಡಿದ್ರ ಹಂಗಗೆ ಬನೆ
ಹ್ಮ್
ಹ್ಮ್
ಹೌದಾ
ನಿ ಮಾಾಯಿ ಜಲ್ಲಿನವುಗಳು ಒಮಂದಿಷ್ಟ ನಾಷ್ಟ ಮಾಡೀನಿ ಆಯ್ತು ಮತ್ತೆ ಆಯ್ತ್ ಮಕೊಬಿಟ್ಟು ನಾಷ್ಟ ಮಾಡಿ ಜಾಕ ಮಾಡಿ ಮಕ್ಕೊಬಿಟ್ಟಿನ ಬಟ್ಟಿ ಹಂಗಗೆಾವ ಬಾಣೆತಿಕ್ಕ ಕೇಳಕ್ಕ ಅ ಬಟ್ಟಿಯು ಅಂದು ಅಡಿಗೆ ಮಡಮ ಸಂಜುಕ ಹ್ಮ ಬಂದ ಬಟ್ಟಿ ಮುಡಕಿ ಚಲೋ ಅದ ಸಂಜ ಕಡೆ ಎಡ ಮನ್ಸ ಒಂದಿಟ್ಟು ಮಾಡ್ಕೊಂಡ್ ಬಡ್ತ
ಹ್ಮ
ಹ್ಮ್
ಹೌದಾ ನಾವು ಮಾಡಿದ್ದೀ ಚಿಕನ ಅನ್ನ ಹೊಟೀ
ಹ್ಮ ಸಂಡೆಯಲ್ಲಿ ಚಿಕನ್ ತಗೊಂಡ್ಟ್ರ
ಹ್ಮ್ ಯಾವ ಪಪ್ಪ ಅಂದ್ರ ಸೂಟಿ
ಮನಗಾರ
ಇಲ್ಲ ಹ ಅವೇನ ನಾವ್ ಮಾಡ್ಕೊಂಡೊಂಡಿ
ಊಟ ಇದ್ರೆ ಮತ್ತತ್ ಕೆಲ್ಸಕ್ ಹೋಗನಾ
ಹೊರಾಗ
ಹೊರ ಓಗಲ್ಲಗೆ
ಹ್ಮ್ ಇದು ಈಗಏನು ಆಡರ್ ಆರ್ಡ್ರ ಬಂದಿರ್ತಾವಲ್ಲ ಅಲ್ಲಿ ಇಲ್ಲಿ ಹೋಗೋದು ಅಹ ಲಗೇಜ್ದು ಅಂತ
ಹ್ಮ
ಸಣ್ಣ ಎಲ್ಲರೂ ಜಾವ ಜಾವ್ ಅನ್ನೋರು ಯಾರ ನನಗ ಅವಾವ್ರ ಮುನಿಗ್ ಹೋಗಂತಾರ ಮೊದಲ್ ಹ್ಮ್ಮ
ಓ ಅವ ಮತ್ ಬರಾಗದಾವ
ಹ ತಾತಾ ಅಜ್ಜಿ ಕಾಕ ಅಪ್ಪ ಅವ್ವ ಅಂತಾನ
ಚಲ್ಲಲ್ಲ
ಹ್ಮ್ ತಾಯಾಸಿಗೊಂದ್ ಮಾತಾಡ್ತಾನ
ಹ ಬಿಡ ಮತ್ತೆ ಏನ್ ಮಾಡ್ತ
ಆ ಹ್ಮ್ ಕಾ ಕಾತಾತ ಯರಗಡ ಕಷ್ಟಪಟ್ಟಿ ನೀವ ಡ್ ಕಷ್ಟ ಪಟ್ಟು ನೆಂತಿನಿವು ಎರಡು ಒಂದೊಂದ್ ವರ್ಷನುೂ ಆಗತ್ತಾನ
ಹಾ ಹಗಲ್ದ್
ಈಗ ಸ್ವಲ್ಪ ಆರಾಮ ಇವ್ನಿ ನೋಡು
ಹ್ಮ್ ಹ್ಮ್ ಹ್ಮ್
ಮತ್ತೇಲುಗೂನ್ಸ್
ಮತ್ತ ಹಂಗೆ ಅತನಿಗೆ ಕೆಲ್ಸ ಇರ್ತ ಅಲ್ಲೇಲ್ಲಿ ಹೋತು ಇರತ್ತಾನ್
ಹ್ಮ್
ಹಗ್
ನಿದ್ದೆ ಅಂತ ನಿದ್ದಿ ಪರಕದ ಹೋಗ ಲಕ್ಷ್
ಮಾರತುಕ್ಕ
ಮುಖ ತಕ್ಕನ್ ಪ್ರಶಾಪ್ ಆಗಲ್ಲ ಅಂದ್ರೆ ನಿದ್ದೆ ಬರಕತ ಯಾರ್ ಕಡೆಯವರ್ ಕತ್
ಮಾರ್ ತಕೊಂಡ್ರನು ಮತ್ತ್ ನಿದ್ದೆ ಬರಕತ್ತದ ನಿನಗೆ
ಇವತ್ತು ದಿವಸಂಬದಲ್ಲ ನಿನಗೆ
ಆ ಒಂದ್ ಸ್ವಲ್ಪ ಏನ್ರಾದ್ರೂ ಬಾಯಾಗಿಕ್ಕ ನಿದೊತ್ತದ
ಬಾಯಗಕಿಲ್ಲೇ
ಏನ್ರಾ ಸ್ನಾಕ್ಸ್ ಬಯಾಗ್
ಏನ್ ತಿಂದವ್ವ ಹ್ಮ ಇಲ್ಲಾ ಅದು ಒಂಥರ ಈ ಮಕ್ಕನ್ ಜೊತೆನೆ ಎಲ್ಲಾ ಬಾಯಲ್ಲ ಒಂತರ ಸಸ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ